ನಾನು ಕಟ್ ಕಟ್ ಮಾಡಿದ್ದೀನಿ ಅದಕ್ಕೆ ಆನೆೇ ಕಾಲು ಹಚ್ಚಿದ್ದು ನಿಮಗೆ ಮತ್ತೆ
ಅಲ್ಲ ನಾನ್ ಕಟ್ ಮಾಡಿದ ನೀನ್ ಕಟ್ ಮಾಡಿದ ಅದು
ನಾನ
ಏನ ಕಟ್ ಮಾಡಿರನ ಮಾತಾಡ್ತದ ಏನು ನಾವೆಲ್ಲ ಎಷ್ಟು ಕಾಲ್ ಮಾಡಿದ ಗೊತ್ತ ಹಾ
ಹಾ ಎ ಎಸ್ ಸರ ಮಾಡ್ಯಾರೀ ಕಾಲು
ಐದ ಕಾಲ್ ಆಗನ್ನ ಅನ್ಸಕ
ಇಲ್ಲ ನಾನು ವು ವು ಈಗ ಅವತ್ತು ಕಾಲ್ ಆಗ್ಯಾವ ಈಗ ಮತ್ತೆ ಐದು ಟಾಸ್ ಬ ಬ ಬಂದಿದಾವೆ ಮತ್ತೆ
ಹಾ ಏನಾಯ್ತು.
ಈಗ ಹತ್ತು ಟಾಸು ಕಂಬಳ ತೈದ ಆಯ್ತು.
ಹತ್ತು ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ ಮೊದಲು ಜೀರೋ ಬಿದ್ದದವ ಆಮ್ಯಾಗ ಒಂದು ಒಂದು ನಮ್ಮ ದೋಸ್ತಗೆ ಕಾಲ್ ಮಾಡಿದೀವಿ ಮತ್ತು ನನಗೆ ಐದು ಮಾಡಿದೆ ಇದು ಹನ್ನನ್ಯದ ಇದು
ಹಾ ಹಾ ಅನ್ನ ಹನ್ನನ್ನಿನಲ್ಲಿ ನೋಡಿಲಿ ಮ ಮಗ ಮೊದಲ ಕೇಳೋ ನೊಂದು ಅದರಲ್ಲಿ ಹನ್ನೊಂದೊಂದು ಕದಲ್ಲಿ ಅಮೌಂಟ್ ಅಮೌಂಟ್ ಬರುವ ಐದೇ ಇನ್ನ ಐದರಲ್ಲಿ ಬರಲ್ ಅಮೌಂಟು ಯಾಕಂದೆ ಅದೆಲ್ಲ ಐದ ಐದರಲ್ಲಿ ಚೀರಾ ಜೀರ ಬಿದ್ದಾವೆ ಅಲ್ಲ ಅದಕ್ಕೆ ಅದಲ್ಲಿ ಅಮೌಂಟ್ ಬರಲ್ಲ.
ಹ್ಮ್ ಜೀರೊ ಬಿದ್ದಾವ ಬರಬರ ಅದ ನಿಂದ್ ಹೇಳದು
ಹಾ
ಹ ಈಗೇನ್ ಮಾಡಕ ಆಗಲ್ಲ ನೀನು
ಈಗ ನ ನನ್ನ ನನ್ನ ಬೈಲನ್ನು ನಿನ್ನದೊಂದು ಪೋನವರು ಹುಟ್ಟು ಮ ಮತ್ತೆ ಬೇರಾರ್ದು ಯಾರ್ದು ಇಲ್ಲ ಈಗಾದ ಈಗ ಈಗ ನಾನು ದಾದ ಬೈಗೆ ಕಾಲ್ ಹಚ್ಚಿದ್ದೆ ದಾದ ಬೈ ಫೋನು ರಿಸೀವ್ ಮಾಡನ ಒಲ್ ರ ಆ
ಸರಿ ಅವರು ಬಸಿ ಇರ್ತಾರೆ ಅವ್ರ ಎಲ್ಲಾದ್ರೂ ಓದಿಗೆ ಹೋಗಿರ್ತಾರೆ ನನ್ಗನ್ಸ ಮತಿಗ ಅವರು ಊಗ್ ಹೋಗತಾರ ಅನಪ್ಪಾ ಅಂದ್ರೆ ಹೋಗಿದ್ದಿದ್ದಾರೆ ಇಲ್ವಾ ಗೊತ್ತಿಲ್ಲ
ಹೌದಾ ನ ಫೋನ್ ಏನ್ ಹಚ್ಚಲ್ವಾ ನೀವನು ಅವ್ರಿಗೆ
ಹಕ್ಷಲಕ್ಷಲ ನಾನಾ ಆಕ್ಷಲಾ ಈಗ ನೀವು ಅದ್ರ ಬಿಡಿ ಎಲ್ಲಾ ಬಿಡಿ ಮತ್ತ ಬೇರೆದ ಯಾವ್ದಾದ್ರ ಟಾಪಿಕ್ ತಗೊಳಿ ಇ ಮ ಹ್ಮ್ ಬೇರೆ ಬೇರೆದ್ ಯಾವ್ದು ಮಾತಾಡ್ಬೇಕು
ಹೌದಾ ನಿಮ್ಮ ನಿಮ್ಮ ಕಡ ಮೊಹಾರಂ ಹಬ್ಬ ಹೇಗಿದೆ
ನಮ ಕಡೆ ನೋಡಪ್ಪಾ ಮೋರಮ್ಮಬ್ಬಾ ನಮ್ಮ ಅಂಚನಾಳದಲ್ಲಿ ಇರ್ತನಲ್ವ
ಹಾ
ಅಲ್ಲಿ ಕೂಡ ಬಾರಿ ಚೆನ್ನಾಗ್ ಆಗ್ತದ ಅಲ್ಲಿ ಬಾಳ ಮತ್ತಂದ್ರ ಏನಂದ್ರ ಒಂದು ಏಳ ದವರು ಕುಡ್ತಾವಲ್ಲಿ
ಏಳು ದೇವರ
ಹ್ಮ್ ಏಳ್ದವ್ರ ಏನ್ ಎಂಟದವ್ರ ಕೊಡ್ತಾವ ಅದು ಗೊತ್ತಲ್ಲಾ ನಂಗೆ ಅವಕರು ಹೆಸರು ಕೂಡ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಯಾವ್ದ ತುಳಿತಾರಲ್ಲಾ ಬಸ್ಸ ಆಡತಾರಲ್ಲಿ ಪ್ರತಿ ಒಬ್ರು ಆಡತಾರ ಅಂತ ಅಂತ ಹೇಳ್ರಿ ನ ಈಗ ಇಷ್ಟೊತ್ತಿಗೆ ಚಾಲುೂ ಆಗಿದ್ದ ಇದಲ್ಲ ಈಗ ಆಡ್ತಾ ಇದ್ದಾರೆ ಹೊಸ ಆಡ್ತಾ ಇದ್ದಾರ ಅವರು
ಹೌದಾ
ನಮ್ ಕೆಳೆಯರೆಲ್ಲ ಲೈಟ್ ಗೀಟ ಮತ್ತು ಬಟ್ಟೆ ವಡ್ಲಿ ಇಡ್ಲಿ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ
ಆ
ಹ್ಮ್ ಗಾಯ ಎಲ್ಲ ಮೊರ ಅವರಮ್ಮ ಬಸ ಆಡ್ತಾರ ಮತ್ತು ಅಲ್ಲಿ ಅಗ್ಗಿ ತುಳಿತಾರ ಇನ್ನ ಅಂದ್ರ ಅಲ್ಲ ತಿಂದ ಮತ್ತು ಬೇರೆ ಮಹಬುಸುಬಾನಿ ಅಂತ ದೇವರು ಇದಿದ್ದಾನೆ ಅಲ್ಲಿ ತಾನೇ ಹೋಗ ಹತಾರೋರು
ಹಾ
ಅಲ್ಲಿ ತನ ಹೋಗ್ತಾರಲ್ಲಾ ಅಲ್ಲಿ ಏನ್ ಮಾಡ್ತಾರವತ್ತ ಅವರು ಹೋಗೋದನಗೆ ಅವ್ರಿಗೆ ಖಾಲಿಗ್ ನೀರ್ ಹಾಕ್ತಾರೆ ಎಲ್ಲ ಒಂದೊಂದೊಂದ್ ಒಂದ ಕೋಡದಿಂದ ನೀರ್ ಹಾಕಿ ಅಲ್ಲಿ ಸಕ್ರೆ ಮತ್ತು ಉದ್ಬತ್ತಿ ಅದು ಕೊಡ ಮತ್ತು ಅಲ್ಲಿ ಕಾಲ್ ಬೀಳುತ್ತಾರೆ ಅವರು ಯಾರಂದ್ರೆ ಕಾಶ್ಮೀರದವರು
ಹಾ
ಹ್ಮ್ ಆಥರ ಆಗುತ್ತೆ ಮತ್ತು ವಾಪಸ್ ಬರುತ್ತಾರೆ ನಾಲ್ಕರ್ ಲೇಸಿಂದ ಅಲ್ಲಿ ಏನ ಹೇಳ್ತಾರೆ ಏನೇನ್ ಹೇಳ್ತಾರ ಏನೇನ್ ಕೇಳ್ತಾರ ಅವ್ರಗ ಗೊತ್ತು
ಹಾ ಈ ಯಾಕೆ ಹೋಗಿಲ್ಲ ನೀನ್ನು
ನಾನ ಎಲ್ಲಾ ನಾನೆಲ್ಲ ಮೊದಲು ಬಸ ಆಡ್ದನಿ ಮತ್ತು ಜವ್ರಿಗೆ ಕಾಲು ಬಿದ್ದಿದ್ದೇನೆ ಆದ್ರ ನನಗೂ ಗೊತ್ತಿದಿಲ್ಲಾ ಯಾಕಂದ್ರೆ ನಮ್ ಇಸ್ಲಾಂ ಬಗ್ಗೆ ಚೆನ್ನಾಗಿ ಗೊತ್ತಿದ್ದಿಲ್ಲ ನಂಗೆ ಯಾವಾಗ ಗೊತ್ತಾಯ್ತು ಇದೆಲ್ಲಾ ತಪ್ಪಿದ ಮತ್ತು ನಮ್ ಕುರಾನ್ಲ್ ಕೂಡ ಹೇಳಿದಾರಲ್ಲ ಅಲ್ಲಾ ತಲ ಬಿಟ್ಟು ಮತ್ತೆ ಬೇರಾರಿಗೆ ನಂಬಾರ್ದು ಮತ್ತು ನಮಸ್ಕಾರ ಮತ್ತು ಕಾಲ್ ಬಿಡಬಾರ್ದು ಅಂತ
ಬಿಟ್ಟೇ ಬಿಟ್ಟಿದ್ದೀನಿ ಎಲ್ಲಾ ಇಂಥವೆೆಲ್ಲಾ ಕಾಲ್ ಬೀಳೋದು ಮತ್ತು ಅಲ್ಲಾಗ್ಬಿಟ್ಟು ಮತ್ತು ಬೇರೆ ದೇವರಿಗೆ ನಂಬುವುದು. ಅಂದ್ರೆ ಅಲ್ಲಿ ಯಾರಂದ್ರೆ ಈಗ ಎಲ್ಲಾ ದೇವರು ಇರ್ತಾರಲ್ಲಾ ಮತ್ತು ಬೇರೆ ಬೇರೆ ಸಾಹಬ್ ಬಂದನವಾಗ ಅವ್ರಲ್ಲಾ ಏನ್ ಮಾಡ್ಬೇಕ ಗೊತ್ತಾ ನಾವು ಕಾಲು ಶರೀಫ್ ಅಂತ ಇರುತ್ತಲ್ಲ ಅದು ಅದುಳ್ಬ ಅದು
ಹೌದಾ
ಹ್ಮ್ ನೀವು ನಿಮ್ಮನೇಲೆಲ್ಲಾ ಮಾಡ್ತಾರ್ ಇನು ಅದು ಏನಂತಾರಲ್ಲಪ್ಪಾ
ಮೊಹರಂ
ಮೊಹರಂ ಎಲ್ಲ ಮಾಡ್ತಾರೇನು.
ನ ನಂಬಲಿನೂ ಫುಲ್ಲು ಸ್ವಲ್ಪಲ್ಲ ಬಾಳ ಜೋರಾಗಿ ಮಾಡುತ್ತಾರೆ ಹೇಗೆ ಹೇಗಪ್ಪಾ ಅಂದ್ರೆ ಬಾಳ ತುಂಬಾ ಇಲ್ಲಿ ಹಿಂದೂ ಮುಸ್ಲಿಂ ಜಾತಿ ಇದೆ ಜಾತಿ ಧರ್ಮ ಅಂತ ನಮ್ಮಲ್ಲಿ. ಏನು ಇಲ್ಲ ಅಂತವೆಲ್ಲ ಜಾತಿ ಭೇದ ಭೇದ ಭಾವ ಅಂತ ಇಲ್ಲ ಇದು ಇದು ನಮ್ಮ ಹೆಂಗಂದ್ರೆ ಎಲ್ಲಾರೂ ಸರಿ ಸಮಾನರು ಅಂತ. ಹ್ಮ್ ಹಾಡುತ್ತೇವೆ ನಮ್ಮ ಹತ್ರ.
ನಿಮ್ಮರಲ್ಲಿ ಕೂಡ ಚೆನ್ನಾಗಿದ್ದಾರೆ ನನ್ಗ್ ಗೊತ್ತಾಯ್ತು. ನಿಮ್ಮ ಊರಲ್ಲಿ ಕೂಡ ಜಾಸ್ತಿ ಜಾತಿಗಳಿದ್ದಾವೆ ಒಂದು ಕುರುಬೂರು ಮತ್ತು ಕಬ್ಬಲಿಗರು
ಹಾ.
ಮತ್ತು ಬ್ಯಾಡರು ಮತ್ತು ಮುಸಲ್ಮಾನ್ರು ಬಾಳ ಜಾಸ್ತಿ ಜನ ಇದಾರೆ ಅಂದ್ರು ಕೂಡ ಜಗಳ ಆಗಲ್ಲ ಇಲ್ಲಿ
ಹಾ ಬಾಳ ಕಡಿಮೆ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ.
ಇತ್ತಲ್ಲ ಅಲ್ಲಿ ಎಲ್ಲ ಜಗಳ ಇತ್ತು ಜಾಸ್ತಿ ಈಗ ಕುರುಬುರು ಮತ್ತು ನೆಟ್ಟ ನಡುವ ಜಗಳ ಇತ್ತು ಅಲ್ಲಿ ಏನಂದ್ರ ಯಾರಾದ್ರೂ ಪ್ರೀತಿ ಮಾಡಿ ಓಡಿ ಹೋಗಿದ್ದಾರಂದ್ರ.
ಅಲ್ಲಿ ಈಗ ಹೆಂಗೆ ನಿಮ್ಮ ಧರ್ಮಾಯಿ ಮತ್ತೆ ಗುಡಿಲ್ಲ ಅಲ್ಲಿ ಕಂಬ ಇದೆಯಲ್ಲ. ಆ ಕಂಬಕ್ ಕಟ್ಟಿ ಹೊಡತಾರೆ ನೋಡ ಅಲ್ಲಿ ನಮ್ಮ್ ಊರಲ್ಲಿ.
ಹೌದಾ
ಕಂಬಕಟ್ಟಿ ಎಲ್ಲಿ ಕೈ ಕಾಲ್ ಬ್ಯಾನಿ ಎಲ್ಲಾ ಆಗಬೇಕು ಹಂಗ್ ಒಡ್ ಒಬ್ಬೊಬ್ಬರು ಒಂದೊಂದ ತರ ಹೊಡತಾರಲ್ಲಿ. ಏ ಬಾಳ್ ಡಂಜರ್ ಐತಿ ಬ್ರೋ ಅದು. ಆ ಊರ್ನ್ ಆ ಊರ್ ನಮ್ಮ ಅಪ್ಪ ನೆನಪು ಮಾಡಿದ್ರೆ ಈ ಆ ಊರ್ ಏನ್ ಹೇಳ್ತರ ನೀವು ಆ ಊರಿಗಿ ಇನ್ನೊಂದ ಸಾರಿ ಹೋಗ್ಲೇಬಾರ್ದ ಅಂತಾರೆ ನಮ್ಮ ಅಪ್ಪರು.
ಹೌದಾ ಮಪ್ಪ ಅಪ್ಪರ್ಧು ಯಾವೂರು
ನಮ್ಮಪ್ಪ ಅವರದ್ದು ಇದೇ ಊರು ಅವ್ರ ಸ್ವಂತ ಊರಂದ್ರೆ . ಇಲ್ಲೆ ಇರ್ತಿದ್ರು ಅವರೆಲ್ಲ. ನಾವು ನಮ್ಮ ಅಣ್ಣವರೆಲ್ಲಾ ಇಲ್ಲೇ ಹುಟ್ಟಿದ್ ನಾನು ಕೂಡ ಇಲ್ಲೇ ಹುಟ್ಟಿದ್ದು
ಅಹಾ ಅ ಅಹ್
ಅಂದ್ರೆ ಅಲ್ಲಿ ಯಾಕ ಹೋಗಿದಾರ ಗೊತ್ತಾ ನಾನು ಮೂರ್ ತಿಂಗಳ ಇದ್ದೀನಿ ಅಂತ ಇಲ್ಲಿ ಹುಟ್ಟಿದಿವಸಿಂದ ಮೂರ್ ತಿ ನಳಾಯ್ತು ನಮ ನ ನಮ್ ನಮ್ಮ ಮುತ್ಯಾ ಇದ್ದರಲ್ಲ
ಹ
ಅಲ್ಲೇ ನಡಿಯಪ್ಪ್ ಪ್ಪಾ ನೀನು ಅಲ್ಲಿ ನಮ್ಮ ಊರಲ್ಲಿ ಅವ್ರದು ಎರಡು ಊರು ಒಂದು ಅಂಚನಾಳು ಒಂದು ಕಳಂಗಿರಿ
ನಡೆಪ್ಪ ಅಲ್ಲಿ ಅಂಚಿನಾಳದಲ್ಲಿ ಯಾರೋ ಕೋಳಿ ಕೊಯ್ಯೋರು ಯಾರಿಲ್ಲ ನೀನಾದ್ರೂ ಮಾಡ್ಕೊಂತಿನು ನಾನು ಹೋಗಿ ಕರ್ಕೊಂಡ್ ಹೋಗ್ತೀನಿ ಅಲ್ಲಿ ನಮ್ದು ಜಗ ಐತಿ ಹೊಲ ಐತಿ ಅಲ್ಲೆಲ್ಲಾ ನೀನೇ ಮಾಡ ಮಂತಿನಿ ಅಂತ ಕರ್ಕೊಂಡ ಹೋಗಿದ್ರ
ಹೌದಾ
ಹ್ಮ್ ಅವಾಗೆ ಕೂಡ ಹೋಗಿ ಎಷ್ಟು ಅಲ್ಲಿ ಕೋಳಿ ಮಾರ್ತಿದ್ರಲ್ಲ ರವತ್ತು ರೂಪಾಯಿ ಕೆ ಜಿ ಅಂತ ಇತ್ತು ಅವಾಗ
ಔದಾ
ಅಷ್ಟು ಅಲ್ಲಿ ಹೋಗಿ ದುಡ್ಕೊಂಡು ಒಂಬತ್ತು ಕೀರಾ ಒಲ ತಗೊಂದಿದಾರಲ್ಲ ನಮ್ಮ ಅಪ್ಪರು
ಹಾ ಒ-ಒಂಬತ್ತು ಎಕರೇನಾ ಅಲ್ಲೇ
ಹ್ಮೂ ಅಲ್ಲಿ ಒಂಬತ್ತು ಎಕರೆ ಹೊಲ ತಗೊಂದಿದ್ರು ಎಲ್ಲಾ ಮತ್ತು ನಮ ನಮ್ಮ ಅಣ್ಣವ್ರಿಗಿ ಪ್ಯಾರಾಮೆಡಿಕಲ್ ಮತ್ತು ನಮ್ಮ ಅಣ್ಣಂಗೆ ಬೇರೆ ಬೇರೆ ತರ ಓದಿಸಿದರೆ ಮತ್ತು ನಮ್ಮಪ್ಪ ಹೊಲ ಅದು ಅಲ್ಲಿ ಮಾರಿ ಬಿಟ್ರ ಯಾಕಂದ್ರೆ ನಾವ್ ಅಲ್ಲಿ ಇರ ಇಂಟ್ರೆಸ್ಟೇ ಇದ್ದಿದ್ದಿಲ್ಲಾ ಮೊದಲು
ಔದೌದ
ಸ್ವಲ್ಪ ದಿನ ಆಗಣ ಈ ಊರ್ ಚೆನ್ನಾಗಿಲ್ಲ ಅಂತ ಗೊತ್ತೈತಲ್ಲ ಅವಾಗ ಇಂಟ್ರೆಸ್ಟೆ ಇದ್ದಿದಿಲ್ಲ ಅವಾಗ್ಲೆ ಮಾರಿ ಬಿಟ್ಟಿದ್ದರು ಅಲ್ಲಿ ಮಾರಿಗೆಸಿಂದ ಒಂದು ಇಷ್ಟು ನಲ್ವತ್ತೈದ ಲಕ್ಷ ನಲ್ವತ್ತ್
ನಲ್ವತ್ತೈದ ಲ-ಲಕ್ಷ ನಲ್ವತ್ತೈದಲ್ ಲಕ್ಷ ರೂಪಾಯಿಗಳನಾ ಇಲ್ಲ ದೆಲ್ಲರಗೋಳಾ
ಇಲ್ಲ ಇಲ್ಲ ನಮ್ಮ ಇಂಡಿಯಾದಲ್ಲಿ ಕರೆನ್ಸಿ ಇರುತ್ತದೆ ಅಲ್ಲಿ ನಾವು ಕಾರ್ಲರಲ್ಲಿ ಹೋಗಿಲ್ಲ ದುಡಿಲಕ್ಕ ಇಲ್ಲೇ ಮಾಡ್ತಿದ್ವಲ್ಲ ಅದ್ಕೋಸರ ನ-ನಲ್ವತ್ತೈದು ಲಕ್ಷ ರೂಪಾಯಿ ತಗೊಂಬಂದು ಮೂರು ಎಕರೆದ ಮೂವತ್ತು ಗುಂಟೆ ಅದು ಎಷ್ಟಂದ್ರೆ ಒಂದ್ ಎಕರೆಕ್ಕೆ ಹದ್ನೈದ ಗುಂಟ್ಯ ಮೂರ ಎಕರೆಕ್ಕೆ ನಲವತ್ತೈದ ಲಕ್ಷ ಅಲ್ಲಿ ಮುಟ್ಟಪ್ಪಾಯ್ತು ಮತ್ತು ಮೂವತ್ತೈದು ಗುಂಟೆಕೆ ಹತ್ತು ಲಕ್ಷ ಎಕ್ಸ್ಟ್ರಾ ನಾವೇ ಸಾಲ ಮಾಡಿ ತಗೊಂಡುದು ಇಲ್ಲಿ ಬಂದು
ಹೌದಾ
ಮೊದಲು ಎಷ್ಟಿತ್ತು ಮೊದ್ಲು ಎಷ್ಟಿತ್ತು ಗೊತ್ತಾ ಅಲ್ಲಾ ನಮ್ದು ಆರ ಎಕರೆ ಇತ್ತು ಬರ
ಹಾ
ಆರ ಎಕರೆ ಇದ್ದ್ದು ಮ ಮೂರ್ ಎಕರೆ ಮೂವತ್ತು ಗುಂಟೆ ಆಗಿದೆ ಮತ್ತು ಹತ್ತು ಎಕರೆ ಹೆಚ್ಚು ಸುದ್ದು ನಾವು ನಮ್ಮ ಅಪ್ಪ ಅವರೆಲ್ಲಾ ಮಾಡಿದ್ದು
ಹೌದ
ಮತ್ತು ನಮ್ಮ ಅಪ್ಪ ಅವರುಲ್ಲಾ ಮನೆ ಕಟ್ಟಿದಿದ್ದಾರೆ ಮತ್ತು ನಾಕ್ು ಮಂದಿ ಮಕ್ಕಳು ಅಗ್ನ ಮಾಡಿದಿದ್ದಾರೆ ನೀವೇ ಕಾಲ್ ಕಟ್ ಮಾಡಿ ನಾವು ಕಟ್ ಮಾಡಲ್ಲ
ಯಾಕೆ
ಆಯ್ತು ಟೈಮ್ ಆಯ್ತು ನೀವು ಕಟ್ ಮಾಡಿ
ಹೌದಾ ಕಲ ಬಂದಿದೆೆ ಅಪ್ಪ ಕರೆಂದು ಕಾಲ್ ಕೊಟ್ ಮಾಡ ನರೆ ಎರಡು ನಿಮಿಷ